ಹಲೋ
ಹ ನಮಸ್ಕಾರ ನಮಸ್ಕಾರ ಹಲೋ ಕೇಳ್ತ್್ರಿ.
ಹಾ ಕೇಳಿದ್ರಿ ನಮಸ್ಕಾರ್ರೀ. ಏನ್ ಹೇಳ್ರಿ ಹೇಳ್ಬಕ್ ನೀವ್ ಏನ್ ನ್ರಿ ಸಮಾಚಾರ. ನೀವೇ ಹೇಳ್ಬೇಕ್ರಿ.
ನೀವೇ ಹೇಳಬೇಕ ಗಾಡಿ ಹೋಗಿಲ್ರಿ ಇವತ್ತು.
ಆ ರೇ
ಗಾಡಿ ಗಾಡಿಗೆ ಹೋಗಿಲ್ರಿ ಬುಲರ್ ಕ.
ಹ ಹಾ ಹೋಗಿಲ್ೋಗ ಹೋಗಿಲ್ರರಿ ಹೋಗಿಲ್ರರಿ ನೀ ನಾಳಿಗ್ ಹೋಗ್ಬೇಕ್ರಿ.
ಹಾ ಹಾ ಲೇಬರ್ ಎಲ್ಲನ ಸಿಕ್ಕಾವ್ರಿ.
ಲೇಬರ್ ಇಲ್ರಿ ಗಾ ಬಾಡಿಗೆ ಬಂದಿತ್ರಿ ಬಾಡಗ್ ಹ ಹೊಂಟಿದ್ರಿ.
ಹ ಯಾವ್ರ ಇವರೇ
ಇದು ಶರ್ರುವ ಇದು. ಇದಕ್ಕ ರೀ ಯಾದಗಿರೀ.
ಯಾವ್ದಗಿರಿ ಅಕ್ಕಿ ಹಾಕೊಂಡ್ ಬರಬೇಕಾ ಏನ್ೀ.
ಹಾ ರೀ ಯಾದಗೀರು ಬಂದ್ರ.
ಹೌದೌದ ಹೌದು ನಿಮ ಬಾಬ ಅವ್ರು ಹೇಳಿದರು. ಡೋಲ್ಸಬ್ ನ ವಿಶಾನ್ ಬಾಸ್ ಅವ್ರಿಗೆ ಹೇಳಿದ್ರಿ ಲೇಬರ್ ನೋಡ್ಪಾ ಇಲ್ಲ ನಾವೇನು. ಗಾಡಿ ಸುಮ್ನೆ ಮನೆ ಮುಂದ ನಿತ್ಂತ ಅಂದರೀ. ಅದಕ್ಕೆ ನೋಡಣ ತಗ ಮಳೆ ಬರ್ಲಿ ಮಳೆ ಬಂದಾಗ. ಇಲ್ಲನೆಲ್ಲ ಸೌರ್ಸ ಅಂತ ಅಂದ ನಾ ಮಾತಾಡಿದ್ರಿ.
ಹಾ ಅದ ಹೌದು ಹೌದು.
ಹ್ಮ್ ಅದಕ್ಕೆ ಕೇಳಫೋನ್ ಹಚ್ಚಿದೀರಿ ನಿಮ್ಗೆ.
ಹಾ ರ ಹೆಂಗಾದ್ರೆ ನಿಮ್ ಕಡೆಗೆ ಮಳಿ.
ನಮ್ ಕಡೆಗೆನಲ್ಲ ಮಳೆ ಮಾತಾಡ್ಬಡ್ರಿ ಮತ್ತ... ಮ್ಯಾಕ್ ಹೋಗಿ ಬಿಡ್ತ್ ಮಾಡ ಆಗಡೆ ಬರ್ತಾನೆ ಅಂತ ಅಂದ್ರ ಬಂದೇ ನೋಡ್ರಿ.
ಹೌದ್ರಿ ಮಳೆ ಮಳೆ ಬಾಳ ಇದಾದ್ರೀ ಮಳಿಂದ ಬರವಾಗಿಲ್ ರೀ ಅಲ್
ಹಾ ರೀ ಐರಾಣಾದ ಎಲ್ಲ ತಗತಿ ಏನ ಮಾಡಬೇಕ್ರಿ.
ಹ್ಮ್ ರೀ ಎಲ್ಲಾ ಏನ್ ಮಾಡ್ ನಮ ಕಡೆಂಗ ಅಷ್ಟ. ಅಷ್ಟೇ ಆದ್ರೆ ಸರಿಯಾಗ ಮಳೆ ಜಾಸ್ತಿ ಇಲ್ರ ಅಷ್ಟೇ ಆದ್ರೆ ಸರಿಯಾಗ.
ಹ್ಮ್ ಹೌದ ಮೊನ್ನೆ ಅ ಅಬ್ದಲ್ಪುರ್ ಅಬ್ದಲ್ಪುರ್ ಕ ಏನ್ಗೆ ಹೋಗಿ ಬಂದ್ರಿ ಅಲ್ರಿ ಹೇಡ್ ಕೊಟ್ರಿ. ಹೌದ್ ಮನ್ನಿ ಗೊಡಾಳ ಗಳಿ ಬಂದ್ರಲ್ಲ ಗೊಡ್ಡಾಳ ಗೊಡ್ಡಾಳ ಅಲ್ಲಿ ಅರ್ಜಲ್ಪುರ್ ಗತ್ತ. ಇ ಭಾಗ ಮಿ ದಾಟಿ ಹೋಗಿದ್ರ ಅಲ್ರರಿ. ಹಾ ಅಲ್ಲಿ ಎಷ್ಟ ಕೊಟ್ರಿ ಬಾಡಿ ಎತದ್ರಿ ಇಲ್ಲಿ.
ಅದ ರೀ ಆರರ್ಷ ಸಾವಿರ ಆದ್ರಿ ಆರ್ ಸಾವಿರ ಆದ್ರಿ ಆರ್ ಸಾವಿರ ಆರ್ ಸಾವಿರ ಇತ್ ರೀ.
ಹಾ
ಹಾ ರೀ ಅದಕ್ಕೆದ ಹ
ಎಡ್ ಕವ್ಟರ್ ರ
ಅದೇ ಐದ್ವರ್ ಸಾವಿರ ಕೊಟ್ರ ನೋಡ್ರಿ. ಐದವರ್ಷಾವಿರ್ರಿ. ಹಾ ರೀ ಐದ್ವರ್ ಸಾವಿರ ಕೊಟ್ರರಿ ಹಾ ರೀ.
ಚಾ ಕುಡುದ್ರೀ ಹೇಳದ್ರ.
ಚಾ ಇಲ್ರಿ ನೀವ ನೀವ್ರೀ.
ಏ ನಾನ್ ಚಾನೇ ಕುಡುದಲ್ರರಿ ನಾ ಕುಡಿಬೇಕ್ ಇಲ್ಲೇ ಕುಂತೀವ್ರಿ ಸುಮ್ಮ್ನೆ ಬಾದ ನ ಐತೆ ಅತ್ಲ. ಹಳದರ್ಗ ಹತ್ಬೇಕು ಅಂತ ಹಚ್ಚಿದ್ದಿದೀರಿ.
. ಹೌದೌದ್ರ ಹೌದ್ರಿ ಏನಡ್ರಿ ಮತ್ತ ಕೆಲ್ಸ.
ಅಲ್ಲೇ ಗೌಂಡಿಯರ ಬಲ್ಲಿ ಹೋಗ ನಡೆದಿತ್ತು ಅವ್ರ. ರೊಕ್ಕಲ್ಲಪ್ಪ ನಾಲ್ಕು ದಿನ ಬಂದ್ ಮಾಡಮ್ಮ ಅಂತೇಳಿ ಮನಿ ನಿಂದಿಸಿದರೆ ಅರ್ಧಿಕ. ಹ ರೀ ಹಾ ಅರ್ದಕ್ಕೆನ್ಸಾರ ಅವ್ರಮ ರೊಕ್ಕ ಇದ್ರ. ಪಾಡಲ್ರರಿ ಮನಿ ಪಿನಿ ಕಟ್ಬೇಕಂದ್ರ ಬಕಬೇಕಲ್ಲ.
ಅದ್ ಮಾರಸಾಟತದಾಗುವ. ಕೈ ಕ ಹಾ ರೀ ಹೇಳ್ರಿ
ಮಿ ಕಟ್ಟ ಪಗಂದಾರ. ರೊಕ್ಕ ಬೇಕಲ್ರೀ ರೊಕ್ಕ ಅರ್ಧ ನ್ರಿ ಸರ್ ಅವ್ರನ್ನ ಇಲ್ಲಾಂದ್ರೆ ವಾಪಸ್ ಬಂದೀವ ರ ಹೋಗಿ.
ಹೌದ್ರೀ ಹಾ ರೀ ಹೌದ ಹೌದ್ರೀ. ಎಲ್ಲಿ ಎಲ್ಲಿ ಕಟ್ಟಕತ್ತರಿ ಮನಿ.
ಹಾ ಇಲ್ಲಿ ರೀ ನರ್ಗೋಳಿ.
ನರಬಳ ರೀ ಹಾ ರ. ಮತ್ತಲ್ಲಿ ಸಾಬರ್ಗ ಹೋಯಿದ್ರೆ.
ಸಹಪುರೆ.
ಆ ರ.
ಸಾಪ್ರ ಹೋಗ ಹೋಗಿಲ್ ಹೋಗಿಲ್ರಿ ಸಾಪ್ರ ಹೋಗಿಲ್ಲ ಇಲ್ಲಲ್ಲ.
ಹಾ ಅದ ಯಾವ್ದ ಅದೇ ನಾವನ್ ಹೋಗ್ಬೇಕನ್ ಮಾಡೀವ್ರಿ ಬೆಂಗ್ಳೂರ್ಗ್ ಹೋಗಬೇಕ ಮಾಡ. ಹ್ಮ.
ಬೆಂಗ್ಳೂರ ರೀ ಬೆಂಗ್ಳೂರ್ ಹಾಕೋತ್ರಿ.
ಎಲ್ರೂ ಸುಮ್ಮ ತಿರ್ಗಾಡಕ್. ಸುಮ್ ತಿರರಿಗಾಡ ಕೋ ತಿರರಿಗಾಡ ಕ.
ಹ್ಮ ಹಾ ಹಾ ಹಾ
ನೋಡಿಲ್ರಿ ಹೋಗಬೇಕನ್ ಮಾಡವ್ರಿ.
ಅ ಸಲ್ ಬಂದ್ ಮಾಡ್ರಿ ಏನ ಗುರ್ ಗುರ್ ಗುರ್ಗುರ್ ಮಾಡಕ್ ಕುಂಟ. ಹುಡುಗರು ಗೇಮ್ ಬಂದೈತ್ರಿ ಅದಕ್ಕಿಂತ ಅದೇ ಜಾಸ್ತಿ.
ಹೌದೌದ್ರಿ ಹದ ಹ. ಹಾರಿ.
ಕಾಕ್ಟ್ರಿ ರೋಡ್ನಾರ ವೈದ್ರ ಇಲ್ರಿ.
ಏ ಇಲ್ರಿ ಮನೆ ಬಲ್ ಆದ ಗಾಡಿ. ಅಲೋ ಮನಿ ಬಂದ ಆದ್ರೆ ಗಾಡಿ ಮನಿ ಬಂದ ಹಾ ರೀ ಹೋಗಿಲ್ಲ.
ಹಾ.
ಹಾ ಏ ಕಟ್ ಕಟ್ಸೊಂಡ ಆಕತ್ತಲ್ರಿ.
ಕಟ್ಕಟ್ಟ ನಿ ಸ್ಣ್ ಕೇಳಕ್ ಕುಂಂತದ ನಿಮಗ ನಿಮಗ ನಮ ಕಂಡ್ದ ಕೇಳ ಕುಂತ ಮಾತಾಡ್ರಿ ಕಟ್ಟಕಟ್ಟ ಏನ್ ಕೇಳವಲ್ಂದು.
ಹಾ ರೀ ಅದ ಹಾ ಹೇಳ್ರಿ.
ಹೇಳ್ರಿ ನೀವ ಹೇಳಳ್ಕ್ ಏನ್ಡೋ ನಿಮ್ದ ಸಮಾಚಾರ.
ನಿಮ್ ಹೋಗ್ಯೇನ್ರಿ ನೀ ಬೆಂಗಳೂಗೆ ಹೋಗ್ಯೇನ್ ನಿಮ್ ತಮ್ಮ.
ಹ ಒಲೆೆಲ್ಲ ಹಾಕುಂತನ್ ಏನ್ ಅಂಗಡಿ ಇಟ್ಟು ಕೊಡ್ಬೇಕಂತ ಅವನಿಗೆ.
ಎಲ್ಲಿರಿ ಇಲ್ಲಿ ಊರಾಗ.
ಹಾ ಊರಾಗ ಇಟ್ಕಡ್ಬೇಕಂತ ಎಲ್ಲಿ ಇಡ್ತಾನ ಎಲ್ಲಿಲ್ಲ ಅಂಗಡಿ. ಅಂಗಡಿ ಮಾಡ್ತಾನ ಏನ್ ಮಾಡ್ತಾನ ಮಳೆ ಬಂದ್ರೆ ಎಲ್ಲಾ ಅಂಗಡಿ ಮಾಲ್ ಪೀಲ್ ತರಾಕ ರೊಕ್ಕ ಬೇಕತ. ಯಾರನು ಕೊಡಾರನು ಕೊಡ್ತಾರ ಕೈಗಡ ಪೈಗಡ ಮಾಡಿದಾರ
ಹಾ ಕೊಡ್ತಾರ ಕೊಡ್ತಾರೆ ಹೌದು
ನಿಮ್ಮ ಹ್ಮ್ ಈಗ ಮಳೆ ಮ್ಯಾಕ ಯಾರು ಕೊಡರಿ ಟೈಟ್ ಅದಲ್ಲ ಸ್ವಲ್ಪ ಮಂದಿ ಬಳಿ ರೈತರುಗಳ ರೊಕ್ಕರಲ್ಲ ಅಲವ್ರ ಕೇಳ್ತ ಹೇಳ್ರಿ
ಹಾ ರೀ ಮತ್ತೇನ್ ಮಾಡಡ್ದಿ ಸಮಾಚಾರ
ಚಾನ ಹ ಹತ್ತೆ ಹಂಗ ಅವ್ರಿ ನಿಮ್ ಕಡೆಗೆ ಹತ್ತೆ ಹಂಗ ಅವ್ರಿ ನಿಮ್ ಕಡೆಗೆ
ಹ ಮತ್ತೆ ಅಷ್ಟೇ ನೋಡ್ರಿ ಏನ್ ಮಳೆನೇ ಮಳೆ ಸರಿಯ ಕುಂತೀ ನೋಡ್ರಿ ಮಳೆ ಮಳೆನೇ ಬರಂತ
ಹ್ಮ್ ಹ್ಮ್ ಹ್ಮ್ ಅಲವ್ರ ಕೇಳ್ತ್ ಹೇಳ್ರಿ ಕೇವತ್ ಹೇಳ
ಹಾ ರೀ ಮತ್ತ ಏನ್ ಸಮಾಚಾರ ಮತ್ತ
ಹ್ಮ್ ಮತ್ತೆ ನಡೀತಾರೆ ಸುಮ್ ಕುಂತ ನೋಡಿಿಲ್ಲ ನಿಮ್ದ ಯಾವಾಗ ಸಮಾ ಇತರಾ ನೀವೇ ಆರಾಮಿರಿ
ಹಾ ರ
ಹ್ಮ್
ಹೋಗಿದ್ರಿ ಈಗ ಕೆಲ್ಸಕ್ ಹೋಗಿದಿ್ರಿ
ಹಾ ಹೋಗಿದ್ದೀವರರಿ ನಿಮ್ಮ ನೀವ ಹೋಗಿಲ್ರರಿ ಅವತ್ತ ಎಲ್ಲಿ
ಇಲ್ರರಿ ಗಾಡಿಗೆ ಹೋಗ್ಬೇಕನ್ ಮಾಡಿದಿ ಸ್ವಲ್ಪ ಬಾಡಿಗೆ ಬಂದಿಲ್ರಿ ಅದಕ್ಕೆಲ್ಲ ಹೋಗಿಲ್ರಿ ನಾಳಗ ಹೋಗಬೇಕೇ್ರಿ ಎಲ್ಲಾ ಸೀಸನ್ ಕಡಿಮೆ ಆದ್ರೆ ಹೌದ್ರರು ಹಾ ಸೀಜನ್ ಸೀಜನ್ ಯಾದಗಿರಿ ಮಾಲ್ ಆದ್ರಿ ಮಾಲ್ ಮಾಲ್ತಾಡ್ಬೇಕ್ರಿ ಮಾತಡ್್ರ ಹೌದ್ರಿ ಮಾಲಾದ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಹೌದ
ಮತ್ತ ಹೇಳ್ರಿ ಮತ್ತೆ ಸಂಚಾರ
ನಾವ ಹಾ ಹೇಳ್ರಿಮ್ಮ ಅದ
ಕೇಳ್ತ ಹೇಳ್ರಿ ಕೇಳ್ತು ಹೇಳ್ರಿ
ಹಾ ಮತ್ತೇನ್ ಮಾಡಡ್ತ ಸಮಾಚಾರ
ನಮ್ದ ಏನ್ಡತ್ರಿ ನಿಮ್ದ ಹಳದರ್ಗಳಳ್ದ ವಜಾರ ಇಲ್ಲನ ಬಾಡ ಪೀಡಿ ಹೊಂಟಾರನಂತ ಹಚ್ಚಿದವ್ರಿ
ಇಲ್ಲಿ ಇಲ್ಲ ನೋಡ್ರಿ ಬಾಡಿಗೆನೇ ಇಲ್ಲ ಹೋಗ್ಕಂದ ಮಾಡಿ ಏನಂತ ಅ್ರ ಬಾಡಿ ಹೋಗ ಬಂದಿಲ್ರರಿ
ಹೌದ್ರೀೋಗಿಾಕರಿ ನೋಡಿಿಗೆ ಎಷ್ಟ ರಾಡಿ ಇಲ್ರರಿ ಅದ ಬರ ಬೇರ
ಹಾ ನೋಡ್ಬೇಕೇ್ರಿ ಎಲ್ಲ ಟ್ಯಾಕ್ಟ್ರ ಅದೇ ರೀ ಬೆಂಗ್ಳೂರ್ದಾಗ ಆದಂತ್ರಿ ಕೆಲ್ಸ ಮತ್ ಅಲ್ಲೇ ನೋಡ್ಬೇ್ರೀ ಅಾರನ ಏನೇಏನ್ ಆತೇನ್ರೀ ನ
ಅದೇ ಬರ ಅವ್ಯೋಗ ಮರ
ಬೆಂ್ಗಳೂರು ಹಾ ರೀ ಬೆಂಗ್ಳೂರ್ ಸೈಟ್ ಆದ ಬೆಂಗ್ಳೂರ್ ಕ ಸೈಟ್ ಆಯಂತ್ರಿ ಅಲ್ಲಿ ಬುುದೋಾರ
ಹ್ಮ್ ಮತ್ತತ್ ಇತ್ತ ನೋಡ್ರಿ ನಾವ ನಾವನ್ ಬರ್ತಿ ಫೋನ್ತ್ರಿ ಮತ್ತೆ ನಡಿತದ್ರೀ ಗಾಡಿಯಾಗಿ ಏನ ನಾವನ್ ಬರ್ತಿವೀ ಪಿಲಾ ಪಲ್ಾಡ್ ತಂಬ್ಕೊಂಡ ಹೋದು ಹೋಗದು ಅ್ರ ಬರ್ವವಿ ಮ ನೋಡಿ ಇ ಅ ಹತ್ರಿ ಹೋಗಿ ಬಿಡ್ರಿ
ಹಾ ರೀ ಓಮತ್ ತೋ್ರಿ ಹೇಳ್ತನ್ ರೀ ನಮ್ ಓ ಟೈಮಗ್ ಹೇಳ್ತನ್ ರೀ ಓಮತ್ರಿ
ಹಾ ಮತ್ತೇನ್ ಮಾಡ್ತರಿ ಇಲ್ಲಿ ಅಂತ್ರ ಮಳೆ ಅಂತ ಬರವಲ್ರಿ ಮತ್ತ ಆರಾಮ್ ಒಂದ ಒಂದ ವರ್ಷ ಹದಿನೈದು ದಿನ ಎರಡು ಮೂರು ತಿಂಗಳು ಇದ್ದು ಬರೋದು
ಹಾ ಹೌದ್ರ್ ಅಷ್ಟ ಆದ್ರರು ಹೌದ್ರ ಬರೋಬರ ಅ
ಹ್ಮ್ ಮತ್ತ ಅಂದ್ರೆ ಲಕ್ಷ ದೀಡ್ ಲಕ್ಷನ ತೊಂದ್ರನ ಕೊಡರಿಗನಾ ಹೋತ ಅವ್ರ ಹೊರ
ಹೌದ್ರಿ ಎಲ್ಲ ಮಳೆ ಇಲ್ಲ ಏನಿಲ್ಲ ಬಾಳನ್ನೀ ಮಳೆಲ್ಲ ಬೆಳೆಲ್ಲ ಎಲ್ಲ ಹೈರಾಣ್ ಅವ ಪೂರ ಹೈರಾಣ್ ನಡ್ದೈತಿ ನೋಡ್ರಿ ಎಲ್ಲಾ
ಹ್ಮ್ ನಟ್ ಪರಿಯ ಮಾಡ್ಬೇಕು ಮ್ದಂಗ ಹೋಗ್ಬೇಕಲ್ಲ ಟೈಮ್ ಬಂದಂಗ
ಹಾ ಹೌದ್ರ ಹೌದ್ರ
ಹ್ಮ್ ಊಟಾ.
ಊಟ ಆಗಿಲ್ ನೋಡ್ರಿ ನಿಮ್ಮ್ದ.
ನಮದ ಐತ್ರಿ ಆಗಲೇ.
ಆಯ್ತ್ರಿ.
ನಡೆದ್ರೆ ಸಮಾಜ.
ಅತ್ತಲ್ಲ ಮಾತ್ರ ಹ್ಮ ಏನಿಲ್ಲ ನೋಡ್ರಿ ನೀವ ಎಲ್ಲಾ ಹೇಳ್ಬೇಕ ಎಲ್ಲಾ ಇ. ರಾಣ ನಡದದ ಎಲ್ಲ ಬಾಡಿ ಇಲ್ಲ ಆ ಕಡೆ.
ಆ ರಿ.
ಹೋಗ್ಬೇಕ್ರೀ ಶಾಪಗ್ ನಾಳಿಗೆ.
ಹಾ ನಾಳೆ ಹೋಗ್ಬೇಕ್ರೀ. ನಾಳೆ ವ ಹಡ್ತೀರಿ ಮತ್ತೊಂದ ಎಳ್ ಮೂರು ದಿನ ತಾನ ಏನ್ ಚಿಂತಿರಲ್ಲಾ.
ಹೌದು ಹೌದು ಹೂ.
ಹ್ಮ್ ಮತ್ತ್ ಅದಕ್ಕೆ ಇದ ಮಾಡಕ ಕುಂತೀವ್ರಿ ಇಲ್ಲಾಂದ್ರೆ ಅವು. ನಾಳೆ ಯ ವಕೇಶನ್ದಲ್ಲಿ ಆಗ್ರಹಕ್ಕೆ ಹೋಗಿ ಇವು ಕೊಟ್ಟು ಬರ ಬೇಕ್ರಿ ಎಫ್ ಐ ಡಿ ನಂಬರ್ ಕೊಬರ ತರ್ಬೇಕಲ್ಲ ಹೊಲಕ್ಕೆ. ಒಂದು ವಲಾ ನಟೆಲ್ಲಾ ಒಂದ ವಲಾ ನಾಟ್ ಅದ.
ಹೌದ್ರಿ ಹ್ಮ್ ಹ.
ಹ್ಮ್ ನಾವು ಆರು ಚೀಲ ಕೊಡ್ತಾರ ಅಂತ ತಗೊಂಡ್ ಬರ್ಬೇಕು. ಹಾ ಅದ ಅದೊಂದು ಬಂದಂದ್ರಿ ಅದೊಂದ್ ಮಾಡ್ಸ್ಬೇಕಂತ ಏನೇನ್ ಮಾಡಬೇಕ. ಏನೇನಲ್ಲ ಯಾವದ ಗೊತ್ತಾಗಲ್ಲ ನಮಗೆ ಏನ ಬಂದಿಲ್ರಿ ಇಲ್ಲಿ ಬಂದಾಗ ಹೇಳ್ತಾರ ಎಲ್ಲಾ ಮಾಹಿತಿ. ತ್ತವ್ರೆ.
ಹಾ ಇದು ಹೌದ್ರಿ ಬಂದಿಲ್ಲ ಆದ್ರ ಹೆಂಗಾದನ್ ನೋಡ. ಇದ ಮಾಡ ಮಾಡ್ಸ್ಬೇಕ ಅಂತ ಹೇಳಕತ್ತಾರೀ ಹೆಂಗ ಹೆಂಗ ಆಧೆನ್ರಿ.
ಹ್ಮ್ ಕೇಳ್ಕ ಬೇಕ್ರಿ ಮಾಹಿತಿ ಕೇಳ್ಗೊಂಡ್ರಿ ಗೊತ್ತ. ಗೊತ್ತ ಯದ ಸಲ ಎನ್ದೆ ಏನಿಲ್ಲ ಎಂತ ಏನ ಕೇಳಿದ್ರೆ ಗೊತ್ತಾಗತ್ರಿ
ಹ್ಮ್ ಹೌದ್ ಹೌದ್ರ.
ಹ್ಮ್. ಸುಮ್ಮ್ನೆ ಒಮ್ಮಿಗೆ ಸಡಲ್ನ ಕೊಟ್ಟ ಕುಂತೀವಂದ್ರ ಹಿಂದ ಗಡಿಗೆ ಮತ್ತೆ ನಾವು ಗಾಳಿ ಬಾಯಿ ಆಗಬೇಕತ್ರೀ.
ಹಾರಿ.
ಕೊಡಕ್ ಹೋಗ್ಬೇಕ ಕೊಡಕ್ ಬರಲ್ರರಿ ಅವ್ರಿ ಹೌದಿಲ್ರಿ.
ಹ್ಮ್
ಸಡನ್ ಕೊಟ್ಟಿವಪ್ಪಾ ಹಿಂದ ಗಡಿಗೆ ಇದಾಯ್ತ.
ಹೌದ್ರೀ ಹೌದ್ರೀ ಹೌದ್ರೀ ಹ್ಮ ಎಲ್ಲ ಮಾಡ್ತ. ಬರಬೇಕಂತ್ರಿ ಏನ ಏನೇನ ಅಂತರಿ ಏನೇನ ಮಾಡ್ಸ್ತಾರ ಏನೇನ ಗೌರ್ಮೆಂಟ್.
ಹೌದ್ರೀ ಆ ಗ್ರಹಾಲಕ್ಷ್ಮಿ ಗ್ರಹಾಲಕ್ಷ್ಮಿ ರೊಕ್ಕ. ಕಾ ಬಳಲ್ಲ ಅಂತ ಹೇಳ್ತಾರ ಅವ್ ಮಾಡಿಸಬೇಕು. ಅಂತ ಹೇಳ್ತಾರ ಏನ ಅದ ಏನಿಲ್ಲ.
ಹೌದ್ರಿ ಏನೇನ ಅದ ಗೊತ್ತಿಲ್ರಿ ಏನ್ರಿ
ಹ್ಮ್ ಅದಕ್ಕೆ ಬಿದವರಿ. ಚಿಂತ ಮಾಡ್ಬೇಕ ಹೆಂಗಿಲ್ಲ ಅಂತ ನೋಡಮ್ ಏನ ಎಲ್ಲಿ ಎಲ್ಲಿ ಮುಡ್ತ ಮುಟ್ಲಿರಿ.
ಹೌದೌದು ನೋಡನ್ ಹೆಂಗ ಹೆಂಗ ಆತೇ ಯಾವಾಗ ಆತೇನ್ರೀ ಅದ ಬರೋದು. ಹಾ ರಿ ಯಾವಾಗ ಯಾವಾಗ. ಆ ರಿ.
ಹ್ಮ್
ಮತ್ತೇನ್ ನಡ ಸಮಾಚಾರ.
ಏನ್ ಹೇಳದ್ರ ಒಂದ್ ಕಾಲ್ ಬರಕ್ ಕುಂತ್ರಿ ಆಮೇಲ್ ಅಸ್ನಿ.
ಆಯ್ತ ಆಯ್ತ್ರಿ ಫೋನ್ ಆತ್ ಆಯ್ತ್ ಮಾಡ.
ಮಾಡ್ತೇನ್ರೀ.
ಹಾ.